ಹ ಹೇಳ್ಬಕ್ ದೊಡ್ಡ ಮಂದಿ
ಹೇಳ್ ಲೆ
ನೀ ಹೇಳಲೆ ಏನರ್
ಇಲ್ಲ ಎಲ್ಲ ಹಂಗೆ ಇದ್ದೆ ಈಗ ನೀನು ನಂಗೊಂದ್ ಹೇಳ್ಬೇಕು ಈಗ ನೀನು ಇಲ್ಲಿಂದ ನೀ ಮೂರ್ಗ್ ಹೋಗಕ್ಕ ಎಷ್ಟು ದಿವ್ಸ ಬೇಕಾಗುತ್ತೆ
ಅಂದ್ರೆ ಏನಂದ್ರೆ ಇದ ನಾವು ಇದು ಏನ ರೈಲ ಹೋಗಿದ್ರು ಅಷ್ಟೇ ಧ್ರೂಮಶತ ಕೈ ಹಬ್ಬಹುದುನು ಅಷ್ಟೇ ಅದು ಏನ್ ಮಾಡಕ್ ಬರಲ್ಲ
ಎಷ್ಟು ಎಷ್ಟು ಬೇಕಾಗತ್ತೆ ಅಪ್ಪ ಅಂದಾಜು
ಅಂದಾಜು ಇಲ್ಲ ಹಂಗ ಐ ಒಂದೆರಡು ದಿನ ನಾ ಬೇರೆ ರಾಜ್ಯ ನಾಗ್ ಇದಿನ ಏನ್ ಲೆ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಟ್ ಹಾ ನಮ್ಮ ಕರರಸಾನಿಗೆ ಹೋದ್ ಆದ್ರೆ ಹನ್ನೆರಡು ಗಂಟೆ
ಹಾ
ಅದೇ ನ ರೈಲ್ ಹಬ್ಬೋದ್ನ ಅಂದ್ರ ಹದ್ನಾಕು ಹದ್ನೈದು
ಅದೇ ಹೇಳಿದ ನಾನು ಅದೇ ಜಾಸ್ತಿ ಬೇರವರೆಲ್ಲ ನಂಗೆ ಕೇಳೋರು ಅವ್ರಗೆಲ್ಲ ಒಂದಿನ ಬೇಕ ಅಂತ ಹೇಳ್ತರ್ ಕೆಲವ್ರು
ಏ ಒಂದ್ ಒಂದ್ ದಿನ ಅಂದ್ರೆ ಅದೇ ತ್ ಬೆಳಿಗ್ಗೆಯಿಂದ ಸಂಜೆ ಅವ್ರ ದಿನದ ಲೆಕ್ಕ ಅಂದ್ರೆ ಬೆಳಗ್ಗೆ ಅ ಹ ಸಂಜೆ ಹೋಗ್ ಮುಟ್ತೀನಿ ಆ ತರ
ಹಾಗೇನ ಗೊತ್ತಿಲ್ಲ ಅವ್ ಕೇಳ ಕೆಲವ್ರ್ ಕೆಲವ್ ಕೇಳಿದ್ರೆ ಹಂಗ ಹೇಳ್ತಾರೆ ಒಂದ ದಿನ ಬೇಕು ಒಂದಿನ ಬೇಕು ಒಂದ ದಿನ ಬೇಕು ಅಂತ ಹೇಳಿ ಹೇಳ್ತಾರೆ ನಾನ್ ಯೋಚನೆ ಮಾಡ್ದ ಹ ಒಂದಿನ ಹ ಹಂಗಿರ್ಬೇಕಪ್ಪಾ ದಿನ ಅಂದ್ರೆ ಇರಕ್ಕ ಆಗಲ್ಲಪ್ಪ ಅಪ್ಪಾ ಅದೆೆಲ್ಲಾಂತ ರೈಲಲ್ಲಿಯಾ
ನಾನ್ ಏ ಮಚ್ಚ ನೀ ಬರೀ ಒಂದ್ ದಿನ ಅಂತ್ ಹೇಳ ಕತ್ತಿ ಲೆ ಮಚ್ಚಾ ನಾ ನಿನ್ ಕ ಹೇಳಿದ್ರೆ ಯಾವ್ದ ನಾ ಇದಕ್ಕ ಹೋಗಿದ್ದೆ ಗೊತ್ತ ಯಶಸ್ ಬಿ ಸಂದರ್ಶನ
ಹಾ
ಉತ್ತರ್ ಪ್ರದೇಶಕ್ ಹೋಗಿದ್ದೆ
ಓಹೋ ರೈಲಲ್ಲಿ ಹೋಗಿದ್ದಾ
ಹ ಅಂದ್ರೆ ಓತ್ತಿಗೆ ಬಸ್ ಹಬ್ಬದ ಓದ್ವಿ ಯಾಕಂದ್ರ ಟಿಕೆಟ್ ಬುಕ್ ಮಾಡಿದ್ವಿ
ಹಾ
ಆದದ್ರದದು ತಗೊಂಡಿದ್ದಿಲ್ಲ ಯಾಕಂದ ಬಾಳ ಜನ ಗೊತ್ತಲ್ಲ ಅವ
ಗೊತ್ತ್ತ ಒಬ್ನ ಹೊದ ಯಾರಾರ ಜೊತೆ ಜತೆತ ಒಬ್ನ ಹೊದೆಲ್ಲಾ ಯಾರು ಇರ
ಮಣ್ಣ ನು ಹಗಿ ಅ
ಅಂದ್ರೆ ಬಿಡು ಒಬ್ನೇ ಹೋಗೋದ ಕಷ್ಟ ಜೊತೆ ಇದ್ರೆ ಏನೋ ಒಂದ್ ಮಾಡ್ಕೊಂಡ್ ಹೊಟೋಗಬೋುದ ಒಬ್ಮ್ಮೆ ಇದ ಅ್ರೆ ಒಂಂತರ ಇರ್ತದೆ ಜೊತೆ ಇದ್ರೆ ಒಂಥರ ಏನೋ ಮಾತಾಡ್ಕೊಂಡು ಮಾತಾಡ್ಕೊಂಡು ಹೋಗಬೋುದು
ಅದೇ ಏನಿತ್ತು ಓದತಿ ಬಸ್ಸಿಗದು ಹೋದ್ವಿ ಇಲ್ಲಿಂದ ನಮ್ಮ ನಮ್ ಅಂದ್ರ ಒಟ್ಟ ಎರಡು ಮೂರ್ ಎರಡ್ ಬಸ್ಿಂಗ್ ಹೋದ್ವಿ ಓ ನನ್ನ ಅಲ್ಲೇಏನಾಯತ ಆ ನದಿ ಇದ್ದಲಾ ಸಂಗಮ ದಂಟಿಗ್ ಬಿಟ್ರ ಸರಿಯನ ನಮ್ಮ ಅಣ್ಣಾನ ಫುಲ್ ಜೋಶ್ ಯಾಕಂದ್ರೆ ಮೊದ್ಲ ಸಲ ಅ ಬಂದತ ಅವ್ನಿಗೆ ಅವ್ನಿಿಗೆ ತಲೆಲ್ಲ ಬಾಳ ಹೋ ಮಮ್ಮಿ ಯಾವ್ರ ನಾ ಜೀವನ್ದಾಗ ಹೋಗ್ಬೇಕಕ್ ಹಿಂಗ ಕು್ಬೇಕ ಹಂಗ ಹಿಂಗ ಅವ್ನ್ ಸ್ವಲ್ಪ ಜಾಸ್ತಿ ದೈವ ಬಕ್ತಾಂಗಿಂಗ ಅವ ಜೋಶ ನೀ ಹೊಂಟದ ಹೊಂಟ ಹದಿನೈದು ಕೆ ಜಿ ಬ್ಯಾಾಗಪ್್ೋಣ ಹಂಗೆ ಹೊಂಟಾನಣ
ವಾ
ನಂದೊಂದು್ ಅಟ್ಟೆ ಒಂದ ಹತ್ತು ಕೆಜಿ ಒಳಗೆ ಇತ್ತ ಅಂದ್ರೆ ಸ್ೊಲ್ಪೊಟ್ಟಿ ಅದು ತಗೊಂಡ್ ಹೋಗಿದ್ೆ ಮತ್ತತ್ ಊರ್ ಕಡೆಯಿಂದಾನೆ ಐದ್ ಜನ ಇರದಬೇಕು ಬತ್ತೊಂಬತ್ತ ಇ ಎರ ದಿನರ ಇದ್ದ ಇರ್ತಿವಂಗಿಂವಿ ಒಂಟಟ್ವಿ ಮ ಒಳ ಗಾಡಿಟ ಅದುು ಈ ಮೋಟ್ರ ಬೈಕ್ದ ಇರ್ತಲ್ಲ ಬಿಡ್ತಿೀವಂದ್ರ ಹತ್ತು ಕಿಲೋಮೀಟರ್ ಎಷ್ಟು ಕೇಳಿರ್ಬೇಕಳ ಐದನೂರ ಆರ್ನೂರು ಬರ್ತದ್ರ ಬ ಎಲ್ಲಂದ್ ಬಿಡ ಹಾ ಐದನೂರ್ ಆರುನೂರ್ ಬರ್ತ್ ಬ ಬಿಡ್ತ್ ಬಿಡಿ
ಓಹೋ ಅಲೆ ಅವರು ಅವಾಗ ಆನ್ ಟೈಮ್ ಅಲ್ಲಿ ಇದಿರ್ತಲ್ಲ ಅವ್ರು ಎಷ್ಟ ಕೇಳಿದ್ರು ಕೊಡ ಕೊಡ್ಬೇಕು ಅವಾಗ ಇಲ್ಲೇ ಅದೇ ಅ ಸೀಸನ್ ಹೇಳ್ತಾರಲ್ಲ ಅವಾಗ ಅವ್ರು ಎಷ್ಟು ಕೇಳಿದ್ರು ಕೊಡಬೇಕು ಸೊ ನಾವೇಏನ ಕೇಳಿದ್ರೆ ಅವ್ರು ಏನು ಒಪ್ಪೋದು ಇಲ್ಲ ಅದಕ್ಕೆ
ಅ ಅಂದ್ರೆ ನಿಜವಾಗದು ಆದು ಆಟೋ ದು ಅ ಬಿಡವಾಗಿದ್ರ ಯಾಕಂದ್ರೆ ಭಕ್ತ ಗಡ್ಲ ಆಗ್ತದಂತ
ಹೂ ನೀನ್ ಹಂಗೆ ಹೇಳ್ತಿಯಯ ಇಲ್ಲಿ ನಾವ ಒಂದ್ಸರ್ತಿ ಇಲ್ಲೇ ಸಿಟಿ ಪೇಟೆ ಕಡೆ ಒಂದು ಏನೋ ಹೋಗಿದರು ರಾತ್ರಿ ತ್ರಿ ಹನ್ನೆರ ಗಂಟೆ ಆಯತಾ ನಾನು ನಮ್ಗೆ ಗೆಳೆಯರರು ರಾತ್ರಿ ಹನ್ನೆರಡು ಗಂಟೆ ಏನಾಯ್ತು ಬರ್ಬೇಕಾಯ್ತು ನಾನು ಒಬ್ನೇ ಎಲ್ಲಾ ಜಾಸ್ತಿ ಜನ ಇದ್ರಲ್ಲಾ
ಹ್ಮ್
ಕಾರ ಅಲ್ಲಿ ಬರೋಣ ಅಂತ ಇದ್ರಿ
ಹ್ಮ್
ಮಾ ಕಾರ್ ನೋಡಿದ್ರೆ ಏನು ಇಲ್ಲಿಂದ ಐದು ಕಿಲೋಮೀಟರ್ ಕಷೇ ಸಾವ್ರ ರೂಪಾಯಿ ಹೇಳ್ತಾರೆ ಸಾವರ ರೂಪಾಯಿ ಹೇಳ್ತಾರೆ ಏನ್ಕ ಅಣ್ಣ ಆದರೆ ಇದು ಹೊಸ ವರ್ಷ ದಿನ ಅನ್ನದು
ಹಾ ಹಾ
ಹೊಸ ವರ್ಷದಿನಾನ ಹೇಳ್ರೆ ಏಣಿಕಣ ಇಷ್ಟು ಇಲ್ಲಿಂದ ಐದು ಕಿಲೋ ಮೀಟರ್ ನಾ ಅಂತ ಹೇಳಿದ್ರೆ ಏನಿಲ್ಲಪ್ಪಾ ಇವಾಗ ಅಷ್ಟೇ ಷ್ಟ ಇದೆ ಇದು ನಾ ಕೊಟ್ರೆ ಐದು ಸಾವಿರ ಕೊಡಿ ಇಲ್ಲಾಂದ್ರೆ ಹೋಗು ಅಂತ ಹೇಳ್ತಾವ್ರೆ ಆಮೇಲೆ ನಾವೇನ್ ಐದು ಕಿಲೋಮೀಟಾರ್ ಐದ ಕಿಲೋಮೀಟರ್ ತಾನೇ ಅಂತ ನಡ್ಕೊಂಡು ಹೋದ್ರಪ್ಪ ಪ್ಪ
ನಾವು ಅದೇ ಮಾಡ್ತಿದ್ದೇ ಬಿಡು ಶಣ ನೆಕ್ಸ್ಟ್ ಅದೇಲ್ಲ ಐದು ಕಿಲೋಮೀಟರ್ ಗೆ ಸಾವಿರ ಯಾರ್ಕೊಡ್ ನಡ್ಕೋತ ಅಲ್ಲ ಎಷ್ಟೊಂದ್ ಗಂಟೆ ಅಲ್ಲ ನಡ್ಕೋ
ಯ ಐದ ಕಿಲೋಮೀಟರ್ ಗಂಟೆನ ಬೇಡ ಅರ್ಧ ಗಂಟೆ ಮತ್ತ
ಯ್ ಅರ್ಧ ಗಂಟೆ ಅಲ್ಲ ನಾನೇ ಓಡಕ್ ಇಪ್ಪತ್ತೈದ್ ನಿಮಿಷ ತೊಗೊತೀನಿ
ಅಣ ನಾನು ಇಲ್ಲಿ ನಮ್ಮ್ ಮನೆ ಹತ್ರಾನೇ ಒಂದ ಇದಿದೆ ಅವ ಏನೋ ಇದೆ ವಾಹನ ಇದೆ. ಗಿಡ ಇದೆ ಅಲ್ಲ ಅದು ಮೂರು ಕಿಲೋಮೀಟರ್ ಇದೆ ಒಂದು. ಸೊ ಇದು ಸರ್ವ ರೌಂಡು ಅದು ಹಾಕಕ್ಕೆ ನಾನ ಇಪ್ಪತ್ತ ನಿಮಿಷ ಆ ತ್ತಿನಿ
ಹಾ
ಇನ್ನೊಂದ ಒಂದ್ ನಲವತ್ತೈದ ನಿಮಿಷ ಕಷೆ
ಅಂದ್ರ ನಡ್ಕೋತ ನಡ್ಕೋತ.
ಹಕೊಂಡೆ ಇಪ್ಪತ್ತ ನಿಮಿಷ್ದ್ ಲ್ಲಿ ಹಾಕ್ಬಿಡ್ತೀರಿ.
ಹಾ ಆಗತ್ ಬಿಡಿ ಯಾಕಂದ್ರ ನಾ ಎಷ್ಟ ನಾ ಐದ ನಿಮಿಷ ತಗೋತೇನ ಒಂದು ಕಿಲೊಮೀಟರ್ ಓಡೋಕೆ.
ನಾನು ನಮ್ಮ ಅಮ್ಮ ನಮ್ಮ ಅಮ್ಮ ನಮ್ಮ ಅಕ್ಕಾ ಸುಮ್ನೆ ಏನಾದ್ರು ವಾಕ್ ಹಂಗೆ ಮಧ್ಯಾಹ್ನ ಸಾಯಂಕಾಲ ಹೊತ್ತ ಹೋಗ್ತೀರಾ ಅಲ್ ಒಂದ್ ಇದೆ ಕೆರೆ ಕೆರೆ ಇದೆ ಅಲ್ಲ ಒಂದ ಕೆರೆ ಆ ಕೆರೆ ಸುತ್ತುನು ಓಡಗ್ ಜ ಓಡಕ್ ಜಾಗ ಮಾಡವ್ರೆ.
ಮತ್ ಚೆನ್ನಾಗಿತ್ ಒಡ್ಲಿ ಹಂಗಂದ್ರ.
ಮೂರು ಕಿಲೋಮ್ ಮೂರ ಕಿಲೋಮೀಟರ್ ಐತಿ ಅದೂ. ಮೂರು ಕಿಲೊಮೀಟರ್ ಅರ್ಧ ಗಂಟೆ ಆತ್ ಕೊಡ್ತೀರಿ ಹಂಗೆ ಸ್ವಲ್ಪ ಹಾಕೋಳೋದು ಮತ್ತೆ ವಾಪಸ್ ಬರೋದಷ್ಟೇ ಸಾಕು.
ಆ ಆತರ ಇತ್ತ್ ಅಂದ್ರ ಓಡಾಕು ಮನಸ ಬರ್ತ್ತಲ ಇಲ್ಲಿ ಇದ್ರ ಇಲ್ಲಿ
ನೀನ್ ನಿಜ ನೀನ್ ನಿಜ ನಮ್ಮ ಮನೆ ಕಡೆ ಬಂದ್ಬಿಟ್ರೆ ನಿಂಗೆ ಆತರ ಏಳ್ಏಳ ಇದ ಇದೆ ಗೊತ್ತಾ ಒಂದು ಕೆರೆ ಇನ್ನೊಂದು ಇದು ಜಂಗಲ್ದ ಇದ ತರ ತೋಟ ತರ ತೋಟದ ಮನೆ ತರ ತೋಟ ಫುಲ್ ತೋಟ ತೋಟ ಮಧ್ಯದಲ್ಲಿ ಅದು ತಿರ್ಗಾಕ್ಕ ಒಂದು ಒಂದ್ ದೊಡ್ಡ ರೌಂಡ್ ಇದೆ ಚಿಕ್ಕ್ ರೌಂಡ ಇದೆ. ನೀನ್ ಇಷ್ಟ ಮತ್ತ ಇದೆಲ್ಲ ಇದೆ. ಜಿಮ್ ಜಿಮ್ಮಯಲ್ಲಾ ಇದೆ ನೀನ ಅಲ್ಲೇ ಜಿಮ್ ಎಲ್ಲಾ ಮಾಡ್ಬ ಹ ಔಟ್ಡೋರ್ ಜಿಮ್ ನೀನ ಯಾರ ಬೇಕರು ಮಾಡ್ಬುದಲ್ಲಿ. ಒಬ್ಬರೆ ಅಂತಲ್ಲ.
ನಮ್ಮ ಅದೇ ಅಂದ್ರ ಇದು ಯಾವಾಗ್ರ ಖಾಲಿ ಇರ್ತ್ತಲ್ಲ ಒಂದ್ ದಿನ ಹಾಗ ಇಂಗ ಅಂದ್ರೆ ಬೇರೆ ಕಡೆ ಅದು ಓಡ್ಬೇಕಕ್ತ್ತತಿ ಹೊಸ್ಪಟೆಗೆ ಹಿಂಗ ಒಂದ್ ದಿನ ಹೋಗರ ಅ ಕಡೆ ಕಾಲಿ ಇರ್ತ ಈಡೆ ಹೋದ್ರ ಸಮೆತ್ ನಿ ಕಡೆ ಹೋಗ್ಬೇಕ ಆತ ಯಾಕಂದ್ರ ಈಡೆ ಸಮತ್ ನ ಕಡೆ ಮತ್ತೆ ಇಲ್ಲಿ ಚಂದಸಂದ್ರ ದಾಟ್ರ ಸಾಕಾಗತ್ತ ಅಷ್ಟು ಧೂಳ ಇದೆ ಇಲ್ಲಿ
ಅದೇಪ್ಪಾ ನಂಗ ಅವ್ ಎಷ್ಟ ಕರೆ ಕೆರೆ ದೆ ಗೊತ್ತಾ ಮೂರ್ ಮೂರ್ ಕೆರೆ ಇ ನಮ್ಮ ಮನೆ ಹತ್ರ
ಹಂಗತ್ರ ಹೋಡೋಗುವ ನೋಡಕ್ ಮಜಾ ಬರುತ್ತ
ಹ್ಮ್ ಆರಾಮ ಇನ್ನ ಬೆಳಿಗ್ಗೆ ಹೊತ್ತು ಹೋದ್ರೆ ಫುಲ್ಲು ಮಂ ಹೆಚ್ಚಾಗಿ ಇರ್ತಾರೆ ಏನು ಕಿಸಸಿಲ್ಲ ನಿಂಗ ಆರಾಮ ಹಿಂಗಿರ್ಸ ಗೊತ್ತ ಚಳಿಗಾಲ ಉಟೋರ್ಬೇಕು ಮಂ ರ್ತದಾ
ಆ ಕೆರೆ ಕಂಪೌಂಡ್ ಕಟ್ಸಲ್ ಕೆರೆಗೆ ಅದು ಇದು ಕಂಬ ಕಮ್ಮಿ ಆಕಿರ್ತಲ್ಲ
ಹ ಕಮ್ಮಿ ಅಷ್ಟೆ ಇದ ಇದಿರ್ತಾರ ಇನ್ನೇನು ಏನು ಬಿದೋಗ್ ಬಿಟ್ರೆ ಅದಿ ಹಾಕಿರ್ತಾರ ಕಮ್ಮಿ ಹಾಕಿರ್ತಾರೆ ಸುರಕ್ಷೆ ಸುರಕ್ಷೆ ಕಮ್ಮಿ ಹಾಕಿರ್ತಾರ ಆದ್ರೆ ಮಂ ಈ ಚಳಿಗಾಲದಲ್ಲಿ ಉಡರ್ಬೇಕು ಕಷೇ ಮಂಜು ಆ ಕೆರೆಯಿಂದಾನೇ ಮಂಜುತ್ತತಾ ಇರ್ತದ ಮೇಲೆ
ಹ್ಮ್
ಏ ಏನು ಕಾಣ್ಸಲ್ಲ ಆ ಮಂಚಿ ಬೀಳತ್ತೆ ಎಷ್ಟ್ ಚೆನ್ನಾಗಿರ್ತದ ಗೊತ್ತ ಅವಾಗ ಅವಡ ವ ಇದಕ್ಕ ನಡ್ಯಾಗ ಜಾಗಿಂಗಲ್ಲ
ಹ್ಮ್
ನಂಗ ಆ ಸಮಯದಲ್ಲಿ ಹೋಗ್ಕ್ ಇಷ್ಟಪ್ಪ ಈ ಸಮಯದೆಲ್ಲ ಬಿಸಿ ಬೇಸಿಗೆಗಳೆಲ್ಲ ಅಷ್ಟರಿಲ್ಲ ಚಲಿ ಕಲ್ದರ್ ಮಸ್ತ ಬದಾವಾಗ
ಚಳಿಗಾಲನಯ ಬೆಳಿಗ್ ಏಳಕ್ಕೆ ವ್ಯಾಸ್ರ ನ ಇವತ್ತು ಎಳಕ್ ವ್ಯಾಸ್ರಗ ತಗೊ ಮರ ತ್ಣಿಗೆ ಗಾಳಿ ಬೀಸೋಣ
ನಂಗೆ ಸ ಎಷ್ಟೊಗೆಲ್ತ ನೀನ್ ಇಲ್ಲಿ ಬೆಳಿಗ್
ಇವತ್ ಐದುವರೆಗ ಅಯಾಕಂದ್ರೆ ಅದು ಮತ್ತ ಅದು ಹವ್ಯಾಸ ತಪ್ಪಿತ್ ನಂದ ಮೊದ್ಲಿಗೆ ನಾ ನಾಪುರಿ ಇದಕ್ಕೆ ಹಂಗ ಹೇಳ್ತ್ ನಾಗಪುರಿ ಅಂತ ಹೇಳ್ತಿದ ಇದಕ್ಕ ಹೇಳ್ತತಿ ನಾಗಪೂರಿಗೆ ಹೇಳಲಿಕಂದ್ರು ಅದು ಸ್ವಲ್ಪ ಈಗ ಪರೀಕ್ಷಾದ ಬರಣ ಸ್ವಲ್ಪ ಹವ್ಯಾಸ
ಅಂದ್ರೆ ಆ ಅಭ್ಯಾಸ ಮಾಡ್ತಾ ಎಷ್ಟ ಕಿಲೋಮೀರ್ ಓಾಡ್ತಾ
ಅಂದ್ರ ಮೂರಂ ಓಡಿ ಓಡ್ತೇನ ಹಾ ಒಂದೊಂದ್ ದಿನ ಸ್ವಲ್ಪ ಚೆನ್ನಾಗಿ ಓಡಕ್ ಮ ಮತ್ತಐ ಓಡ್ತೇನ
ಇಲ್ಲಿ ಅಲ್ಲೇ ಚೆನ್ ಚೆನ್ಸಂದ್ರದಲ್ಲೇ ಓಡಾಡ್ತೀಯಾ
ಮತ್ತೆ ಮುಂದೆ ಒಂದ ಮೈದಾನ ಇದೆ
ಓಹೋಹೋ ಅಲ್ಲೇನಾ ಯಾರ ನೀನ್ ಒಬ್ಬನೇ ಯಾರು ಒಬ್ಬನೇನ ಯಾರು ಹಾಕೊಂಡ ಹೋಗ್ತಯ
ಇಲ್ಲ ಯಾರ ಅಂದ್ರರು ಓಡ್ತಿರ್ತೇನ ಇಲ್ಲ ನನ್ ಜೊತೆ ಇನ್ನೊಬ್ಬ ಬರ್ತಾನ
ಹಾ ಹಾ ಸಾಕ್ಬಿಡು
ಮತ್ತೆ ಎಲ್ಲಿ ಬಂದೋರು ಒಬ್ಬೊಬ್ರು ಗೊತ್ತಾಗಿರ್ತಾರ ಅವ್ರ ಜೊತೆ ಓಡ್ತಿರ್ತಿನಿ ಎರಡ್ ಸಾವಿರ ಓಡಿದು ಹತ್ತು ಕಿಲೋಮೀಟರ್
ಹಾ
ಉಳಿದ ಸಮಯ ಆರು ಐದು ಮೂರ
ಹೇ ಬಿಡು ಕಾಶಿ ದಿನಕ್ಕೆ ಮೂರು ಕಿಲೋಮೀಟರ್ ನಡೆಡ್ರು ಸಾಕು ನಾನ ಲೆಕ್ಕ ಮಾಡ್ತೀರಲ್ಲ ನನ್ ದಿನಕ್ಕ ಏನಿಲ್ಲ ಅಂದ್ರೂ ಶಾಲೆ ಮನೆಗೆ ಬರಬೇಕಾ ಹೋಗ್ಬೇಕ ಶಾಲೆಗೆ ಬರಬೇಕಾಗೆಲ್ಲ ಸೇರಿದ್ರುನು
ಹ್ಮ್
ನಾವು ಹಾ ಹಿಂಗ ಓಡಿರ್ತ ಆದ್ರ ಓಡ್ ಬಂದಲ್ಲ ಮುಗೀತು ಒಂದ ಐವತ್ತು ಷಪ್ಸ್
ಹಾ
ಮುಗಿತ್ ಸಾಕ
ನಾನು ಮಾಡ್ಬೇಕ ಹೇಳ್ಬೇಕಪ್ಪಾ ಏನ್ ಮಾಡೋಣ ನಂದನು
ಅಂದ್ರ ಬತ್ ಒಂದ ತಿಂಗ್ ಖಾಲಿನನ್ರ ಅಲ್ಲ ಅಂದ್ರೆ ಎಲ್ಲ ಪರೀಕ್ಷೆೆಗೆ ಹೋಗ ಕತ್ಕೊಂಡಲ್ಲ ಹಾ ಈಗೀಗ ಅದಕ್ಕೆ ಈಗ ನಮ್ದಿನ ಒಂದು ಸಣ್ಣ ಇದು ಮಾಡಿದ್ದೇನೆ
ಏನಾ
ಏನಲ್ಲ ಗಂಟೆ ಒಂದ್ ಐವತ್ತು ಪುಶ್ ಅಪ್ ದಿನಕ್ಕೊಂದು ಮುನ್ನೂರಿಂದ ನಾಕನೂರ್
ಗಂಟೆಗೇ ಐವತ್ತ
ಅಂದ್ರೆ ಗಂಟೆಗೇ ಐವತ್ತು ಅಂದ್ರೆ
ಗಂಟೆ ಐವತ್ತು ಬೇಡ ಕಾಶಿ ಆಮೇಲೆ ಇದುಂತ ಹೇಳ್ತೀನಿ ಇದಲ್ಲ ಇರ್ತಲ್ಲ ಮಸಲ್ಸ್ ಜಾಸ್ತಿ ನೋವು ಬರ್ತದೆ ದಿನಕ್ಕೆ ಓಕೆ ದಿನಕ್ಕೆ ಮುನ್ನೂರು ಮಾಡುವ ಓಕೆ ಆದರೆ ಗಂಟೆ ಇಟ್ಕೊಬೇಡ ಗಂಟೆ ಮಾಡ್ಕೊಬೇಡ ಈಗ ನೀನು ಒಂದೇ ಈಗ ಒಂದೇ ಇದಲ್ಲಿ ಎಷ್ಟು ಮಾಡ್ಬೋದು ನೀನು ಕರೆಕ್ಟ್ಗೆ ಒಂದೇ ಸತಿ ಹಾ
ಅದು ಅಂದ್ರೆ ವೇಗದ ಮೇಲೆ ಅವಲಂಬನೆ ಆಗತ್ತವ ಅಂದ್ರೆ ಎಷ್ಟು ವೇಗ ಮಾಡ್ತೇತಿನ್ ಅದ್ರ ಮೇಲೆ
ನಾರ್ಮಲ್ ಆ ಒಂದು ಇದ್ ಹೇಳ್ಬಿಡು ಅಂದಾಜ್ ಎಸ್ಟ್ ಮಾಡ್ತ ಅಂತ ನೀನು
ಹ್ಮ್ ಅಂದ್ರೆ ಫುಲ್ ವೇಗವಾಗಿ ಹೊಡ್ದ ಅಂದ್ರೆ ಐವತ್ತು ಹೊಡಿತೇನೆ
ಹಾ ಇಲ್ಲಾಂದ್ರೆ
ಸ್ಪೀಡ್ ಅಂದ್ರೆ ಸಣ್ಣಿ ಹೋಗೊಸ್ ಒಂದ್ ಮುವಾತ್ರತನಕ ಹೋಗ್ತೀನಿ ಹಾಂ
ನು ಆರ್ ಆರ್ ಸತಿ ಮಾಡ್ಬೇಕಾ ನೀನ್ ಎರಡು ಗಂಟೆ ಮೂರ್ ಮೂರ್ ಗಂಟೆ ಬಿಟ್ಬಿಟ್ಟ ಮಾಡೋ ಆರಾಮ್ಸ ಆಗುತ್ತೆ
ಅದೇ ಈಗ ಇನ್ನೊಂದ ಹೆಂಗ ಗೊತ್ತಾ ಅದ್ರಲ್ಲೂ ಬಹಳ ವೇರಿಯೇಷನ್ಸ್ ಇರ್ತಾವ ಸ್ಪೀಡ್ ಹೊಡದ್ರ ನೀ ಬಾಳ್ ಹೊಡಿಬಹುದು ಸಣ್ಣಿಗ್ ಹೊಡಿ. ಪೈದ್ರೆ ಇಪ್ಪತ್ತು ಇಪ್ಪತ್ತೈದು ಗಲ್ಟ ಸಾಕಗುತ್ತೆ ಸಣ್ಣಿಗ್ ಹೊಡಿದ್ರೆ.
ಆದ್ರೆ ಈ ಸಣ್ಣೆ ಮೆಲ್ಲಿಗೆ ಹೊಡದ್ರೆ ಅದು ಸೊ ಜಾಸ್ತಿ ನೋವು ಬರ್ತದೆ ಬೇಗ ಬೇಗ ಹೊಡ್ದ್ರೆ ಅಷ್ಟೇನು ಗೊತ್ತಾಗಲ್ಲ ನಿಂಗೂನು ಬಿಡಿಕ ಐವತ್ತು ಹೊಡೆಯತ್ತ ಅಲ್ಲ ಐವತ್ತು ಒಡೆಯೋದು ಹೆಚ್ಚಪ್ಪಾ ಐವತ್ತು ಒಡೆಯೋದು ಹೆಚ್ಚ ನಾನು ಎಷ್ಟ ಸೊ ನಾನು ಐದ ಐದು ಐದಾರು ಹೊಡಿತೀನಿ ಅಷ್ಟೇ ಒಂದೇ ಸತಿ ನಾನು ಹವ್ಯಾಸ ಮಾಡ್ ಹವ್ಯಾಸ ಮಾಡ್ಬೇಕಪ್ಪ ನಾನು ನಾನು ಸ್ಟಾರ್ಟ್ ಮಾಡ್ತೀನಿ ಬೆಳಿಗ್ಗೆ ಬೆಳಿಗ್ಗೆ ಒಂದ ಎರಡು ಕಿಲೋಮೀಟರು ಹೋಗೋದು ಆಮೇಲೆ ನಿಂದೆಷ್ಟು ಸೇಮ್ ನಿನ್ನೆ ಕಾಫಿ ಜರ ಜಝರಾಕ್ಸ್ ಹೊಡಿಯೋಣ ಅಂತ ಇದೀನಿ
ಹ್ಮ್
ನಾನು ಹಂಗಗೆ ಅಲ್ಲ ನೋಡ್ಬೇಕು ಅಂಜಿ. ಆಗ್ಬೇಕು ಅಷ್ಟೇ ನಾನು ಮಾಡಬೇಕು
ಇಪ್ಪತ್ ಆತೆ ಹ್ಮ್ ಇಪ್ಪತ್ತನೇ ತಾರೀಕ ಅಂದ್ರ ಹ್ಮ
ಇನ್ನೇನು
ಏನೆಲ್ಲ ಸರಿ ಹಚ್ತಿನಿ ತಡಿ